ಹಲೋ.
ಹೇಳಳ್ಳೆ ಏನ್ ಮಾಡ್ತಿದೀಲಿ ಎಷ್ಟ್ ದಿನ ಮೆಫೋ ಮಾಡಿಯ.
ಅಯ್ಯೋ ನೀನು ಎಪ್ಪಾ ಮೊನ್ನೆ. ನನ್ನೆಲ್ಲಾ ಹಾಕಿದ್ರಿ ಎಲ್ಲೂ ಏನು ತೆಗ್ದಲ್ಲ ನೀನ.
ನಿೆನ್ನೆ ಎಲ್ಲಾ ಫುಲ್ಲ ತಲ್ಲಿವು ಮೈನವ ಅ ಬಾಣ.
ಏನಾಗಿತಾ.
ಟ್ರಿಪ್ ಹೋಗೋಣ ಅಂತ ಹೋಗಿದ್ವಿ ಕಣ ಶಿರ್ಸಿ ಹೋಗಣ ಅಂತ ಪ್ಲಾನ್ ಇ. ಬಳ ಬೆಳೆಗೆ ಬಿಟ್ವಿ ಏಳ್ ಗಂಟೆ ಬಿಟ್ವಿ ಏಳು ಗಂಟೆ ಬಂದ ರ. ಬೇಗಲ್ಲ ಅವನು ಕಾರ್ ತೊಳೆದು ಯಾರ. ರ ಬಂದ ಬರೋ ಲೇಟ್ ಆಯತು ಹತ್ತು ಗಂಟ ಎಂಟ ಒಂಬತ್ತು ಗಂಟ ಆಯ್ತನ ಬಿಡದು ಒಂಬತ್ತ ಒಂಬತ್ತು ಸಾವರ. ಊರ್ಡ್ದ ಶರ್ಸಿ ಒಗನ ಅಂತಿದ್ವಿ ಅವನ್ ಪ್ಲಾನ್ ಚೇಜ್ ಮಾಡ್.
ಮತ್ತೆಲ್ಲೋದ್ರೆ.
ಮತ್ತೆ ಶಿವಮೊಗ್ಗ ಸೈಡ್ ಕರ್ಕೊಂಡ್ ಹೋದ ಅದ ಒಂದ್ ಎರಡು ಬೆಟ. ತೋರ್ಸಿದ ಮೇಲ ಒಂದ್ ಎರಡು ಬೆಟ್ಟ ವವು ನೋಡ್ದಿ ಒ. ಫಾಲ್ಸ್ ನೋಡಿದ್ವಿ ಅಲ್ಲಿೇ ಯಾವ್ದೋ ಒಂದ್ ಸಣ್ಣ ಅದು.
ಹಾ.
ನೋಡ ಶೀಬಾ ಇಲ್ಲಿ. ಗಾಜಿನವರ ಹತ್ರ ಬಂದು. ಅಲ್ಲಿ ಮೀನ್ ತಿಂದ್ವಿ ಮೀನ್ ಮೀನ್ ಊಟ ಆಯ್ತಾ.
ಹಾ ಹಾೀನುೋ.
ಮ ಮೀನ್ ಊಟ ಮಾಡ್ಕೊಂಡ್ ಮನೆ ಬಂದಿಸ.
ಅದಕ್ಕೆ ಫುಲ್ ಓಡ ಆಯ ಪುಸ್ತಾ.
ಹ್ಮ್ ಸೀದ ನ ಎಷ್ಟು ಏಳ ಎಂಟ ಒಂಬತ್ ಗಂಟೆ ಮನೆ ಬಂದೆ. ಬಂದೆ ಮತ್ ಮಕೊಂಡೆ ಮತ್ತ್ ಮಕೊಂಡ್ ಹಂಗೆ ಸೀ ಬೆಂಗ್ಗಳೂರಿಗದ್ದೆ ಒಂದು್ ಗಂಟೆಗೆ.
ಓ ಓ ನಿನ್ನೆನೆ ಬಂದಬಿಟ್ಟ ನೀನು.
ಏ ಇವತ್ತು ಬೆಳಿಗ್ಗೆ ಇಷ್ಟು ಒಂಬತ್ತ ಎಂಟುವರೆಗೆ ಬಂದೆ ನಾನ ಬೆಂಗಳೂರಿಗೆ.
ಹ್ಮ್ ಆಫೀಸ್ ಗೆ ಹೋದಾ.
ಪಿ ಜಿ ಬಂದ್ ಎಂಟವರೆ ಆಯ್ತು ಬಂದ್ ಮಕೊಂಡು ಈಗ ಎದಿನಿ ನೋಡು ನಾನು. ಊಟ ಮಾಡ ಕತಿದು. ಪಿಜಿಲಿ ಎಲೆಲೋ ಹೊರಗ ಹೋಗಿದೆ ನಮ ಇದು ನಮ ರೂಮ್ ಪಕ್ಕ ಹೋಗ್ ಕೋಚ್ ಇದನ ಹೊರಗ ಕರ್ಕೊಂಡು ಹೋಗಿದ್ದೆ ಬಿರಿಯಾನಿಗೆ.
ಹ್ಮ ಹಾ.
ಬಿರಿಯಾನಿ ಇದು ಚೆನ್ನಗಿ ಊಟ ಮಾಡ ಬಂದಿದು.
ಮನಿ ಅಲ್ಲಿ ತಿನೋದು ಬಿಟ್ಟು ಆಚೆ ತಿನ್ನದು ಜಾಸ್ತಿ ಅಲ್ಲ ನಿಮ್ಮಲ್ಲೆಲ್ಲಾರ ಅಲ್ಲೇ.
ಪಿಜಿ ಊಟ ಏನ್ ತಿಂದ ತಿಂದ ಏನ ಬೇಜಾರಲರಿ.
ಗೊತ್ತು ಗೊತ್ತಾಯ್ತು ಅದಪ್ಪ ಹೇಳ್ತಾರಲ್ಲ.
ನಾವು ಏನ್ ರಾತ್ರಿನ ಚಿಕನ್ ಐತಿ ಅವನು ಹೆಂಗ ಮಾಡತವನ ಗೊತ್ತಾಯ ನನಗ ಚಿಕನ್. ಬರೀ ಮಸಾಲೆ ಆಕಿ ಮಾಡ್ಬಿಡ್ತಾನ ಊಟ ಮಾಡಂಗ ಆಗಲ್ಲ ಬಿಡ ಬಿರಿಯಾನಿ ಮಾಡ್ರ ತಿನಬಹದು ಅದಾಗ. ಅವನು ಬಿರಿಯಾನಿ ಹ್ಮ್. ಬಿರಿಯಾನಿ ಮಾಡಲ್ಲ ಅವನು ಹೋದ ವಾರ ಮಾಡಿದ್ದ.
ಹಾ.
ಬುದುವಾರ ನಾವ್ ಹೊರಗ ಹೋಗಿದ್ದೆ ಮಿಸ್ ಆತ್ ಬಿರಿಯಾನಿ.
ಮತ್ತೆ ನೀಗ ಇದೆಲ್ಲ ಮುಗದಿಧೆ ಮತ್ತೆ ಹೋಗ್ತಿಯಲ್ಲಾ ಇಲ್ಲೆ ಇರ್ತೀಯಾ.
ಏ ಇಲ್ಲಪ್ಪಾ. ನಾಳೆ ನಾಳೆ ಮೂರ ದಿನ ಮುಗದಿದೆ ಮುಂದ್ ಮೂರ ದಿನ ಎಕ್ಸಾಮ್ ಇದೆ ರಜೆ ಐತಿ ಅಷ್ಟೇ.
ಅದ ಅಪ್.
ಹ್ಮ ಏಯ್ ಅವ್ನೋಕ್ಕೋನ್ ಒಬೊಬಾ ಇಲ್ಲ ಮೂರ ದಿನ.
ಆಮೆ ಎಡ್ ಎರಡು ತಿಂಗಳ ರಜೆ ಅಂತ ಎಡ್ ತಿಂ.
ಎರಡು ತಿಂಗಳ ಯಾರೋ ಒಬ್ಬನು ಒಂದೇ ತಿಂಗಳ. ತಿಂಗಳ ಒಂದು.
ಅಪ್ಪ ಇಎಲ್ಲ ಜಾಸ್ತಿ ಜನ ಯಾರಾರು ಕೇಳತಾ ಇದೀನೋ. ಎಲ್ಲರು ಎರಡ್ ತಿಂಗಳ ಕೊಡ್ತಾರೆ ಎರಡ್ ತಿಂಗಳ ಕೊಡತಾರೆ ಎರಡ್ ತಿಂಗಳು ರಜೆ ಕೊಡತಾರೆ ಅಂತ ಹೇಳತವರೆ.
ನಾನು ಬಯೋಲಾಜಿ ಮ್ಯಾಮ್ ನಾ ಕೇಳದೆ. ಅಯಮ್ಮ ಆಗಸ್ಟ್ ಏಳಕ್ ಸ್ಟಾರ್ಟ್ ಅಂದಳು.
ಹೌದ.
ಹ್ಮ್ ಆಗಸ್ಟ್ ಇಪ್ಪತ್ತೈದು ಇಪ್ಪತ್ತ್ ಮೂರ್ ದಿನ ಕೊಡತಾರೆ ಮ್ಯಾಕ್ಸಿಮಮ್ ಅಂತ. ಅವಳು ಅಂದ್ಲು ನಮಿಗೆ ಇಷ್ಟು ನಮಗೆ ಹೇಳಿರೋದು ಹಿಂಗೆ ಅಂತ. ಆಮೇಲೆ ಗೊತ್ತಿಲ್ಲ ಎಕ್ಸ್ಟೆಂಡ್ ಮಾಡ್ಬೋದ ಏನು.
ಏನಪ್ಪಾ ನಂಗೆ ಹೇಳಿದ್ ನಾನ್ ಎಷ್ಟೋ ಜನಕ್ಕೆ ಕೇಳಿದನಲ್ಲ ಬೇಕಾದಷ್ಟ ಜನಕ್ಕ. ಅವರೆಲ್ಲ ಹಂಗೆ ಹೇಳತ ಇರೋದು. ಎರಡ್ ತಿಂಗಳ ರಜೆ ಕೊಡತರೆ ಸುಮನೆ ಮನೇಲಿ ಇರೋ ಹಂಗ ಇರಕ್ ಹೋಗಬೇಡಿ ಏನೋ ಸ್ವಲ್ಪ ಕೆಲ್ಸ ಮಾಡ್ಕೊಳ್ಳಿ. ಅದೇ ಅಂಗೆ ಹಿಂಗೆ ಅಂತ ಹೇಳತಾ ಇದರು ನಾನು ಅಂದೆ ಹೇಳ್ತಾ ಇದ್ರ. ಎಷ್ಟು ನಿಜ ಎಸ್ಟಲ ಗೊತ್ತಿಲ್ಲ ಏನ ಒಂದು ಹೇಳತಾರೆ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ.
ನಾವು ಏನ್ ನೋಡಕು ಎರಡ ತಿಂಗಳ ರಜೆ ಕೊಟರೆ ಆರಾಮ ಎರಡ ತಿಂಗಳಕ ಹೆಂಗ್ ಹೋಗಕದ ಗೊತ್ತ ಆಗಲ್ಲ ಒಬ್ಬ.
ಹ್ಮ್ ಹೌದಪ್ಪಾ ಹಿಂಗ ಬಂದ್ಬಿಟ್ಟು ಹಿಂಗ ಹೊರಟ ಹೋಗ.
ಥರ್ಡ್ ಸೇಮ್ ಆಮೇಲೆ ಥರ್ಡ್ ಸೇಮ್ ಆಮೇಲೆ ಎಷ್ಟ ದಿನ ರಜ ಕೊಟ್ಟಿದ್ರು ಇವರು. ಒಂದವರೆ ತಿಂಗಳಾನ ಕೊಟ್ಟಿದ್ರು ಹೆಚ್ಚು ಕಮ್ಮಿ ನ ಒಂದವರೆ ತಿಂಗಳು. ಕೊಟ್ಟಿದ್ರು ಆರಾಮದ ನಾನು ಏನೋ ಮಾಡೋಣ ಏನೋ ಓದೋಣ ಅಂತ ಹೋಗಿದ್ದೆ ಏನ್. ಇನ್ನೇನು ಆಗ್ಲಿಲ್ಲ ಹೋದವಿ ಬರೆ ಮಕ್ಕಳೋದು.
ಹ ಹೆಂಗ ಆವ ಅಂತ ಗೊತ್ತಿಲ್ಲಪ್ಪ ಬಂತು ವೋತ.
ಒಯ್ತ ಫೋರ್ತ್ ಸೇಮ್ ಹೊರಟೋಯ್ತು ಎಲ್ಲ.
ಫೋರ್ ಆ ಇದ್ ಹೆಂಗಿದ್ರುನೋ ಬೇಗ ಹೊಲ್ಟೋಗ್ಬಿಡ್ತದೆ ಅ ಗೊತ್ತಾಗದೇ ಇಲ್ಲ ಇದು ನೋಡ್ ಹೆಂಗ್ ಬ್ ಯೋ ಎಂಗ ಶುರುವಾಯ್ತು ಗೊತ್ತಾಗಿಲ್ಲ ಬಂತು ಹೋರಾಟಿತ್ತು ಅಷ್ಟೇ.
ಹ್ಮ್. ಆಾಡ್ ಸಮ್ ಅಂತು ಜಲ್ದಿ ಅಲ್ಲ ಇವನ್ ಸಮ್ ಜಲ್ದಿ ಹೋಗ್ ಆಡ್ಸಮ ಸ್ವಲ್ಪ ಹೋಗ್ತವು ಆದ್ರೆ ಅವನು ಜಲ್ ಹೋಗತ ಎಲ್ಲಾ ಸಣ್ಣ ಸಣ್ಣ ಮಾಡ್ತಾರ ಸೆಮ್ಮು
ಹ್ಮ್ ಇವ್ರು ಯಾವಾಗ ಬರ್ತಾರ ಬರದಿಲ್ಲ ಹಂಂಗಗೆ ಮಾಡ್ ಡ್ ಏ ಮುಗಕೊಂಡ್ ಮುಗಸ್ಕೊಂಡ್ ಹೋಗ್ತ ಇದರಾರಲ್ಲ ಏನು ಗೊತ್ತಲ್ಲ ಯಾಗ ನ್ ಮುಗ
ರ್ಟಿ ಎಕ್ಸಾಮ್ ಇಲ್ಲ ಓದಿಲ್ಲ ನಾನು ಏನು ಓದಿಲ್ಲ ನಾನನ್ ಇವತ್ತು ಓದಣ ಅಂತಾನ ಅದ ಬಂದಿದ್ದೆ ನಾನನ್ ಇಲ್ಲಾಂದ್ರೆ ನೈಟ್ ಬಿಡ್ತಿದ್ದೆ ನಾನನ್ ಇವತ್ ನೈಟ್ ಬಿಡ್ತಿದ್ದೆ ಅಲ್ಲಿ ದ್ರೋದ ದಾಗಲ್ಲಂದ
ಎಷ್ಟೊತ್ತಗ ಇರದ ನಿಂಗ ಎಷ್ಟೊತ್ತಗ ಹನ್ನೊಂದು ಗಂಟೆನಾ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅಲ್ಲ ಹನ್ನೆರಡು ಗಂಟೆದ ಇವನ ಹಾ ಎರಡ್ನೇ ಬ್ಯಾಚ್ ಅಲ್ಲ ಆಮೇ ನಿಮ್ದು ನಮಲೆ ಅವ್ರದೋ ಓದಿಲ್ಲ ಅಂದ್ರೆ ನಿನ್ನಾ
ಮಷ್ಟೆ ಮಾಡಿಲ್ಲ ನಾನ ಏನು ಓದಾನ ಅಂತಾನೇ ಬಂದೆ ನು ಇಲ್ಲಾಂದೆನ್ನೆ ನೈ ಬಿ ಅಲ್ಲಿ ಇದ್ರುಓದಾಗಲ್ಲ ಒಬ್ಬ ದ್ರೆ ಹ್ಮ್ ಹ ಇದ್ ಬಿಟ್ರರು ಕರ್ಕೊಂಡ್ ಹೋಗ್ಬಡ್ತಾರ ಒಳಗೆ ಹೊರಗೆ ಇವತ್ತೇಏನ ಪ್ಲಾನ್ ಆಗಿದ್ರ ಇವತ್ತಲ್ಲಿ ಹೊರ ಹೋಗ ಅದಕ್ಕೆ ಸುಮಾರು ಹೇಟ್ಟಿದ್ದ ನ ಊರಿ ಬಂದಸಿದ್ದ ರಾತ್ರ
ಹ ಅದೇಪ್ಪಾ ನಾನು ಏನು ಓದಿಲ್ಲ ಕೂತು ಓದ್ಬೇಕು ಈಗ ಈ ಸರಿ ಚಿಟ್ಟಗ ಏನು ಕ ಏ ಮಣಪಾಗಾ
ಆ ಹಡತಾನೆ ಫಸ್ನದ ಇರೋದು
ಎಲ್ಲ ನಮ್ ಜ ಇದ ಜಾವ
ಅಮಗ ಹರ್ಡ ಇರ್ಬೇಕ ಹ್ಮ
ಕೂತು ನಾನೇ ಯಾಕಂದ್ರೆ ಎರಡನೇವನೆೇ ನಾನು
ಹ್ಮ
ಸೊ ಅದಕ್ ನಾನ್ ಏನು ಮಾಡಕ್ ಆಾಗಲ್ಲ ನಾನೇ ಕೂತ್ ಎಲ್ಲ ಏನೋ ಮಾಡ್ಕೊಬೇಕು ಅದೊಂದು ತಲೆನೋವು ಅಂತ ಇದೀನಿ ನನ ಎಷ್ಟುಷ್ಟ ಸಲ್ಲ ಓದ್ಬೇಕಂತ ಯೋಚನೆ ಮಾಡ್ತಾರೆ ಕಾಯ್ದನೆ
ಹಾ
ಆಮೇಲೆ ಅದು ಗೊತ್ತಲ್ಲ ಅಲ್ಲಿ ಅನ್ನಲ್ಲ ಆಕ್ಕದು ಬಲ್ಸ್ ಬಿಟ್ಟೋರ ಹ ಅಲ್ಲಿನಲ್ಲ ರ ನ ಮುಂಚೆ ಅದನ್ನ ನೋಡ ಇದೆಲ್ಲ ಅದು ಅದು ಹ ಅದು ನೀಲ್ ಸಾಕ ಅವ್ರ
ಅದೇ ಆಕ್ಸಸ್ ಇಲ್ಲ ಇಂಟರ್ನೆಟ್ ಕೊಡ್ತಾನೆ ಇಲ್ಲ ಅವ್ರು
ಇನ್ ಇದ್ದೆ ಆದ್ರೆ ಮೊನ್ನೆ ಯಾರು ಸಿಕ್ಕಾಕೊಂಡ್ಬಿಟ್ಟವ್ರ ನಮ್ಮೂರ ಸಿಗಕಮಟರ್ ಅದಕ್ಕೆ ಅವರು ಗೊತ್ತಾಗ್ಬಿಟ್ಟೈತೆ ಗೊತ್ತ ಅಕ್ಕ ಅವರು ಅದೇ ಇಂಟರ್ನೆಟ್ ನ ಇಂಟರ್ನೆಟ್ ಆಫ್ ಮಾಡಾಕ್ತವ್ರ
ಇತ್ತ ಹಬ್ಗಳಪ್ಪಾ ಅಂತನ್ ನಾನು ಇಂತ ಮಾಡತ್ತಾರಪ್ಪಾ ಅವ್ನು
ಇದೇ ನ ಇನ್ನೇ ಹೇಳ್ತಲ್ಲ ಯಾ ಹೆಗ ಗೊತ್ತ ಆಾಗಿದ್ದು ಇವರು ಇದು ಡಿ ವಿ ಎಂ ಎಸ್ ಇದು ಬರೀತವ್ರ ನಾನ್ ಬರೀತಾ ಇದಾರಾ ಅವರು ನನ್ ಮುಂದೆ ನೋಡಲ್ಲ ಆ ಅಮ್ಮ ಯಾವ ಏನೋ ಕೆಲ್ಸ ಮಾಡ್ತವಳಂತೆ ಇವರು ಇದೇ ಸರಿ ಸಮಯ ಅಂತ ಓಪನ್ ಮಾಡೋರೆ ಬಂದ್ ಯತದ ನೋಡ್ ನೋಡ್ಕೊಂಡು ಬರೀತಾವ್ರ ಅಂತ ಇವ್ರ ಎಲ್ಲಿ ಕೂತ ಅವ್ ಗೊ ಮತ್ತ ಆ ಗಾಾಜಿನ ಇದಿದಲ್ಲ ಕಿಟಕಿ ಹ ಈ ಕಡೆ ಸೆಟ್ ಅಲ್ ಕೂತವ್ರೆ ಈಗ ನೀನೇ ಯೋಚನೆ ಮಾಡ್ಪಾ ಗಾರ್ಾಜಜಿಂಗ್ ಕಡೆಿದ್ರೆ ಸ್ವಲ್ ಸ್ವಲ್ಪ ಹೊ ತಿರ್ ನೋಡ್ತಾ ಇರ್ತೇನೆ ಇವ್ರೇನ್ ಮಾಡ್ತ ತಿರ್ತಿರ್ ನೋಡಿಲ್ಲಂತೆ ಹಂಗೆ ಯಾವನ್ ಬರಲ್ಲ ಅಂತ ತಂಗೆ ಒಪ್ಪ ನೋಡ್ಕೊಂಡಿದಾರ ಅಂತ
ಯಾರ ಹಿಡಿದಾರ ಬಂದು
ಹಾ ಇವ ಮಾಡಡ ಮಗೇಶ್ ಹ ಮಗೇಶ್ ಅದ ಅವನು ಅವನ ಬಂದ ಅವನು ಗೊತ್ತಾಗಿಲಿ ಏನಂತ ಪ್ರಷ್ಟ ಫಸ್ಟ್ ಇವ್ರು ಕೇಳವ್ರ ಏನಿದು ಏನ್ ಮಾಡ್ತಾಿದ್ದೀರಾ ಅಂತ ಕೇಳವ್ರ ಇವ್ರಗ ಇವ್ರು ಇಟ್ಡ್ಕೊಂಡು ಬಾಯ್ ಬರ್ಕೊ ಬ ಗೊತ್ತಾಗಿಲ್ಲ ಏನ್ ಹೇಳ್ಬೇಕಂತ ಅವ್ರ ಅವ ಅಂತ ಹೇಳ್ಬಿಟ್ಟವ್ರ
ಹೌ
ಅವನ್ಗ ಅವ ಮೇಲೆ ಇದು ನೋಡ್ದ ಕನೆಕ್ಟ್ ಆಗಿರೋದು ಕ್ರೋಮ್ ಅಂತ ಅವನ್ಿಗೆ ಇದ್ ಬಂದ್ ಮುಟ್ಟ ಐತೆ ಏನೋ ಮಾಡ್ತಾರಿ ಇವ್ರು ಅಂತ ಆಮೇ ಎತ್ತ ಹೋಗಿ ಅಲ್ಲಿ ಮೇಲೆ ಬಾಕ್ಸ್ ಇರ್ತದಲ್ಲೇ ಡಬ್ಬಿ ಅಲ್ಲೆಲ್ಲ ಇರ್ತದಲ್ಲ ಅಲ್ಲ ಮಾಡಿಬಿಟ್ಟೆ ನನ್ನ ಫುಲ್ಲು
ಏ ಬರೀ ಇಂಥ ಮಾಡ್ತಾರ ಅವ್ನ್ ಯಾರ ಚಿಟ್ಟಿನ ಜಾವ್ ಇದ್ರ ಸಿಗ ಅಂದ ಅವನ್ ನಮ್ ಬಾಸ್ ಹೋಗ ಅವನ್ ಸಿಸ್ಟಮ್ ಮಾಡಬಿಡ್ಕ ಅವನ್ ಸಯಕಂದ
ಹಾ
ಏ ಇ್ದೇ ಮಾಡ್ದ ಬಿಡ ಅದ ಅವಲ್ಲಿ
ಪಾ ನಯ ಮಾಡಾಕ್ದ್ರ ಕರೆಕ್ಟ್ ಆಗ್ ಮಾಡ್ಬೇಕಕ್ ಇಲ್ಲಾ್ರ ಸು್ನೆ ಬಿಟ್ಟು ಬಿಡ್ಬೇಕು ಗೊತ್ತಿಲ್ಲ ಅಂದ್ರೆ ನಾ ಬಿಟ್ಟ
ಹ್ಮ್
ಈಗ ಮೊನ್ನೆ ನೀವು ಬ ಬಾ ಬಾಸ್ ಸಿಕ್ಕ ಹಾಕೊಂಡಿದ್ನಲ್ಲ ಆ ಕೀಟಿಗಳು ಹೋಗಿದ್ದ ನನ್ನಿಂದಾನೆ ಅಂದ್ರೆ ನನ್ನ ಮಾತ್ರ ರತದೆಲ್ಲ ಅದು
ಹ್ಮ್ ನಿಂದೇತ ನ ಮೆಕ್ರೋ ದರಕ್ಸವೆಲ್ಲ
ನನ್ ಪಕ್ಕದಲ್ಲಿ ಅವ್ನ್ ಕೇಳಿದ್ ಅವ್ನ್ ಕೊಟ್ಟೆ ಹ ಆದ್ರೆ ಅವ ಅವನ ಹತ್ರ ಕೊಟ್ಟ ಅವನ್ ಕ ಅವನು ಭಾಷೆ ಏನ ಅಂದ್ರೆ ನಾವ ಅವನಿಗೆ ಸಿಕ್ಕಿಿತ ಅವನ್ಗ ನಾವು ಕೊಟ್ರೆ ಭಾಷೆ
ಅದೇ ನೋಡ್ದ ಯಾರ ಕೇಳಿದ್ರ ಅವ್ನಿಗೆ ಅವ್ನು ಇಲ್ಲಲ್ಲಿ ಸಿಸ್ಟಮ್ ನೋಡ್ಕೊಂಡ್ ಬರ
ಹ್ಮ ಅವನ್ ಎಷ್ಟು ಜೋರಾಗಿ ಹೇಳ್ದ ಗೊತ್ತಾ ನಾನನ್ ಹೇಳ್ದ ನೀನು ಮೊದ ಇೇ ತೆಗ ಬಾರದ್ರೆ ಅವ್ನ್ ಗೊತ್ತ್ ಬಿಡ್ತಾ ಇದೆ ಬೇಡ ಚೀಟಿಂದ ನೋಡ್ಕೊಂಡ್ ಬರರಿ ಆಮೇಲೆ ಏನಾದ್ ತಪ್ಪಿದ್ರೆ ಅಲ್ಲಿ ಓಪನ್ ಎಕ್ಸಿಟ್ ಮಾಡ್ಬೇಕ ಓಪನ್ ಮಾಡ ಅಂತ ಹೇಳಿ ಇಲ್ಲ ನಾನ್ ಅದೆಲ್ಲ ನೋಡ್ಕೊಂಡ್ ಬರಲ್ಲ ನಾ ಇದಲ್ಲ ನೋಡ್ಕೊಂಡ್ ಬರಿ ಬರೆಯೋದು ಅಂತ ಎಲ್ಲಿ ಕೊಟ್ಬಿಟ್ಟು ವಾಪಸ ಹೋಗಪ್ಪಾ ನೀನ್ ಆಗತ್ತ ನಿಂಗ ಅಂತ ಹೇಳ್ಬಿಟ್ಟಿ ನಾವು ನನ್ ಪಡಸ್ ನನ್ ಸುಮ್ಮನೆ ಇೋದೆ ಅಪ್ಪಾ ಅವನ್ಗ ಒಂದ್ ಸ್ವಲ್ಪ ಬಾಾಸಕ್ ಸ್ವಲ್ಪ ಇದೆ ಅವನ್ ಸ್ವಲ್ಪ ಅಂತ ಇದ್ದೆ ನಾನು ಹೋದ್ರರು ಹೋಗ್ಲಿ ಅಂತ ನಾನನ್ ಪಡಷ್ಟ ನಂದಿತ್ತಲ್ಲ ನಂದು ನಂದ ಮಾಡ ಈ ನ ನ ಕಷ್ಟ ಸೇವಕು ನಂಗೆ ಆರನೇದು ಸಿಕ್ಕಿತ್ತಲ್ಲಾ ನಾನು ಓದ್ಕೊಂಡೋಯ್ದು ಆರನೇದೇ ಓದಿದ್ದಿದೆ ನಾನು ಸೊ ಅದೇ ಓದ ಅದೇ ಬರದಲ್ ಬಂದೆ
ಇ ಜಾವನ್ ಐನ್ತ್ ಒಂದ ಸಿಕ್ಕತ್ತು ಅದೇ ಎಕ್ಸಿಕ್ಯೂಟ್ ಆತ ಹೋಗ್ಲಿ ಇದು ಆಡ ಸಿ ಕ್ವಿಕ್ ಶಾರ್ಟ ಸಿೈತ್ ಅದ ಎಕ್ಸಿಕ್ಯೂಟಿವ್ ಆಗಿಲ್ಲ ಅ ನನಗಂತ ಹಮಸಪಾ
ಪ ನಾನ್ ಹೇಳ್ತಲ್ಲ ಜಾವದಲ್ಲಿ ಒಂಬತ್ತನೇದ
ಒಂಬತ್ತನೇದು ಹತ್ತನೇದು ಹತ್ತನೇದು ಸ್ವಲ್ಪ ನೋಡಿಲ್ ನಾನು
ಹತ್ನ ಈಸಿನದೆ ಸ್ವಲ್ಪ ಇ ನೋ ಆರಾಮ್ ಮಾಡ್ಬಹದು ಒಂಬತ್ತನೇದ ಇದ ಜಾವಲ್ಲ ಮತ್ತೆ ಆ ಆ ಲಾಸ್ಟ್ ರಾಣಿಲ್
ನ್ ಕೂಯ ಚದರಂಗ
ಅದು ಮತ್ತೆ ಸ ಮೊದ್ಲೆ ಹೇಳು ಹಾಗದು ಕೃಷಕಲು ಪ್ರಿಮಾ ಆ ಇಷ್ಟು ಕಷ್ಟವಲ್ಲ ಇಷ್ಟು ಇಷ್ಟು ಕಷ್ಟ ಇದಪ್ಪ ಇದೆಲ್ಲ ಕರೆಕ್ಟಾಗಿ ಹೋದ್ರೆ ನೀನು ಸರಿಯಾಗಿ ಹೋದ್ರೆ ನಿಿನಗೇನು ಕಷ್ಟ ಅನ್ಿಸಲ್ಲ ಆಮೇಲೆ
ಇ ಅವ್ರ ಹೆಂಗ್ ಕುಡ್ತಾರಂತ ಗೊತ್ತೇ ಆಗಲ್ಲ ಅಬಾ ಅಲ್ಲಿ ನಮ್ಮ ಅವ್ಳು ಅವಳ ಏ ಅವ್ಳು ಅಂತಾನೆ ಎಡಟ್ ಬಿೂಡ ನಿಗೆ ಕೇಳಿದ ಪ್ರಾರಾಮ ಕೊಡಲ್ಲ
ಈಗ ಏನ್ ಹೇಳ್ತಾರೆ ಗೊತ್ತಾ ಕೆಲವರು ಹೇಳ್ತಾರೆ ಬೆಳಗ್ಗೆ ನಮ್ ಗೊತ್ತ ನಮ್ ಟ ಟೀಚರ್ಸ ಬರೋ ಡೌಟ್ ಅಂತೆ ಬೆಳೆ ಬೆಳಗ್ೆಗೆ ಬರಲ್ಲ ಅಂತ ಹೇಳ್ತವ್ರ ಕೇಳಿದ್ರು
ಏನನು ಆ ಪುಸ್ತ ಕೂಡ ತಗೋಿ
ಅದ ನಾನನ್ಂತ ನನ್ಪಾಷ್ಟನ್ ಬಿಟ್ಬಿಟ್ಟಿದೀನಪ್ಪಾ
ಹ್ಮ್
ಹ್ಮಞ ಸರಿಲ್ಲ
ಸರಿ ಸರಿ ಮಾಡ್ದಂತ ಮಾಡಿದ್ದ ಕಟ್ ಮಾಡಂತ
ಹ